ಹಲೋ
ಹಲೋ ಕೇಳಿಸತಿದ್ಯಾ
ಹಾ ಕೇಳಿಸ್ತಾ ಇದೆ ಹೇಗಿದ್ದೀರ
ಹ್ಮ್ ನಾವು ಚೆನ್ನಾಗ್ದೀವಿ ನೀವು
ನಾವು ಹಂಗೆ ಚೆನ್ನಾಗಿದ್ದೀವಿ ಏನ್ ಮಾಡ್ತಾ ಇದ್ದೀರಾ
ನಾವ ಸದ್ಯ ಏನಿಲ್ಲ ವರ್ಕ್ ಮುಗಸ್ಕೊಂಡಿದ್ದೀವಿ ಕಾಲೇಜಿಂದು
ಹ್ಮ್ ಹ್ಮ್
ಹ್ಮ್ ಖಾಲಿನೆ ಇದೀವಿ ಸದ್ಯ ನೀವು
ನಾವು ಇಲ್ ನನ್ ಗೆಳತಿ ಸ್ವಲ್ಪ ಕುರ್ಕುರೆ ಕೊಡ್ತಾ ಇದ್ದಾಳೆ ತಿನ್ನೋಕ್ಕೆೆ ತಿಂತ ಇದ್ದೀನಿ
ನೀವು
ನಾವು ಬೆಂಗಳೂರು ಲ್ಲೇ ಒಂದು ರೂಮ್ ಮಾಡ್ಕೊಂಡಿದ್ದೀವಿ
ರೂಮ್ ಮಾಡ್ಕೊಂಡಿದ್ದೀರ ಹಾ
ಹ್ಮ್ ನೀವು
ನಾವು ಹಾಸ್ಟ್ಲಲ್ಲಿ ಇರೋದು ಮಂಗ್ಗಳೂರು
ಎಷ್ಟ ಎಷ್ಟ್ ಜನ ಇದ್ದೀರಾ ಒಂದ್ ಒಂದ್ ಕೊಠಡಿಯಲ್ಲಿ ಹೌದಾ ಏನ್ ಮಾಡ್ತ ತ ಇದ್ದಾರೆಲ್ಲ
ಅಲ್ರಮ್ಮ ನೋಡಿಲ್ಲ ನಂದು ಹೊರಿದ್ದೆ ಆ ಏನಂದ್ ಮೇ ಬಿ ಆಟ ಆ ಹ್ಮ ಕ್ಯಾರ ಮಾಡ್ತಿರ್ತಾರೆ ನಿ ಗ್ರೋತ್ ಇರ್ತಾರೆ
ಯಾರೂ ಮಲ್ಗಿಲ್ಲ ಹಂಗಾದ್ರೆ ನೋ
ಹ್ಮ ಒಬ್ ಮಲ್ಕಿದ್ದದೆ
ಹ್ಮ್ ಹ್ಮ್ ನಿಮಗ್ ರಜಾ ಯಾವಾಗ
ಏನು
ರಜಾ ರಜಾ ಇವಾಗ ನಿಮಗೆ ಅಂದೆ ಹ್ಮ್ ಹೌದಾ ಎಷ್ಟ ದಿನ ರಜೆ ಇದೆ
ನಿಮ್ಗೆ ಒಂದ್ ವಾರ ಇಲ್ಲ
ಹ್ಮ್
ಹ ಹ
ಅಷ್ಟೇ ದಿನ ನರಜ ನಿಮಗೆ
ಹೌದು
ಓ ಮತ್ತೆ ಎಲ್ಲಿಗೆ ಹೋಗ್ಬೇಕಂತ ಇದ್ದೀರಾ ರಜದಲ್ಲಿ
ನ್ಲ್ಲ ಮನೆಗ್ ಹೋಗ್ಬೇಕು
ಹೌದಾ ಎಲ್ಲಿರೋದು ಮೊನ್ನೆ ನಿಮ್ದು ಹ್ಮ
ರಾಯಚೂರುಲ್ಲಿ
ರಾಯಚೂರಲ್ಲಿ ಈ ಬೆಂಗ್ಗಳೂರಿಂದ ರಾಯಚೂರಿಗೆ ಎಷ್ಟೊತ್ತಾಗುತ್ತೆ
ಬೆಂಗಳೂರಿಂದ ರಾಯಚೂರಾ
ಹ್ಮ್
ಹ್ಮ ಸುಮಾರು ಏಳ ತಾಸು ಎ ಸ ಸು ರಸ್ತೆ
ಹ್ಮ್ ನೀವು್ ಬಸ್ಸಲ್ಲಿ ಹೋಗ್ತೀರಾ ಅಥವಾ ರೈಲಲ್ಲಿ ಹೋಗ್ತೀರಾ ಹ
ನ ಅದಕ್ಕ ದ ಸರ ಸಗತ
ನೀವ ಯ್ದ್ರಲ್ಲಿ ಹೋಗ್ತೀರಾ ಜಾಸ್ತಿ
ನ ರೇಯಲ್ ಲೋಕ ಚ ಭಾಳ
ಹೌದಾ
ಹ್ಮ್
ಎಲ್ಲ ಹತ್ತತ್ತೀರಾ ರೈಲ್ ಹತ್ತಿದ್ರ
ಯಶ್ವಂತ್ ಪಲ್ಲತೀದ್ದವಿ
ಎಷ್ಟ್ ಗಂಟೆಗಿದ್ದೀರಾ ಇಲ್ಲ
ಆ ರಾತ್ ಸ್ರಿ ಸಂಜೆವರ ಎ
ಎಂಟುವರೆಗೆ ಬಿಟ್ರೆ ಬೆಳಗ್ಗೆ ಎಷ್ಟ್ ಗಂಟೆಗೆ ಇರ್ತೀರಾ ಬಸ್ಲ್ಲಿ ಹ ಮೇಲ
ಬಸ್ಸಲ್ಲಿ ಹೋಗಬೋದ್ರಿಂದ ಜಲ್ದಿ ಆಗುತ್ತೆ
ಹ್ಮ ಹೌದಾ ಎಷ್ಟು ಬಿಡುತ್ತೆ ಬಸಲ್ಲಾಗ್ರೆ
ಬಸ್ಸ ಎಲ್ಲ ಆದ್ರೆ ಎಂಟ್ನೂರಿಂದ ಸಾವಿರ ರೂಪಾಯಿ ಆಗುತ್ತೆ ರೇಲ್ ಆದ್ರೆ ಎರಡ್ನೂರಿಂದ ನಾಲ್ಕು ಸೋರ ರ
ಹಂಗಾದ್ರೆ ಬಸ್ಸಲ್ಲಿ ಹಾಕಿನ ರೈಲಲ್ಲಿ ಹೋಗದ ನಾಲ್ಕ್ ಸಲ ಹೋಗ್ ಬರ್ಬೋದು ರಾಯಚೂರ್ಗೆ
ಹ್ಮ್ ಹೌದು
ಹ್ಮ್ ಹ್ಮ್ ಅಂದ್ರೆ ಜಾಸ್ತಿ ಸಮಯ ಬೇಕಾಗುತ್ತಷ್ಟೆ
ಹ್ಮ್ ಸಮಯ ಅಷ್ಟೆ ಆದ್ರನು ರಾತ್ರಿ ಅಲ್ಲ ರಾತ್ರಿ ಹೇಳ್ಬೇಕ ಕಳೀಬೋದು
ರಾಯಚೂರಲ್ಲೆಲ್ಲ ಏನೇನ್ ಸ್ಥಳಗಳು ತುಂಬಾ
ಹ್ಮ್
ರಾಯಚೂರಲ್ಲ ಎಲ್ಲ ತುಂಬಾ ಯಾವ್ಯಾವ ಸ್ಥಳಗಳು ಫೇಮಸ್ ಆಗಿದ್ದಾವೆ
ರಾಯಚೂರೆಲ್ಲಾ
ಹ್ಮ್
ಹ್ಮ್ ರಾಯಚೂರಲ್ಲಿ ನೋಡೋಕ ಅಷ್ಟೊಂದ ಏನಿಲ್ಲ ಇದು ಇದೆ
ಎಲ್ಲ
ಪವರ್ ಪ್ಲಾಂಟ್ ಶಕ್ತಿನಗರ ಇ ಗೌರ್ಮೆಂಟ್ ಒಂದೇ ಇದು. ಇದಾಗದು ಅದು ಬುಟ್ರೆ ಮತ್ತೆ ರಾಯಚೂರ್ ಕೋಟೆ ಒಂದಿದೆ ಹ್ಮ್ ಅದೊಂದೆ ರಾಯ. ಚೂರಲ್ಲಿ ಅಂತದ್ ನೋಡೋದ ಏನ ಇಲ್ಲ
ಹ್ಮ್ ಹ್ಮ್
ಹ್ಮ್ ರಾಯಚೂರಲ್ಲಿ ಹ್ಮ್ ಅಷ್ಟತ ರೈಸ್ ರಾಯಚೂರಲ್ಲಿ ನೋಡ್ಬೇಕಂದ್ರ್ ಬಿಸಿಲು ನೋಡ್ಬು ಬಿಸಿಲು ಆ ಆಸ್ವಾದ ಮಾಡುವುದು.
ಹಾ ಹಾ ಹಾ ನೀವು ಮುಂದೆ ಎಲ್ಲಿ ಪ್ರವಾಸ ಪ್ರವಾಸ ಹೋಗ್ಬೇಕಂತಿದ್ದೀರಾ.
ಪ್ರವಾಸನಾ ಪ್ರವಾಸ ಆದ್ರೆ ದ. ಹ್ಮ ಇದು ಕೇರಳ ತಮಿಳ್ನಾಡು ಊಟಿ ಪಾಂಡಿಚೇರಿ ಆತರ ಹೋಗ್ಬೇಕು ಅನ್ಕೊಂಡಿದ್ದೀನಿ.
ಓ ಹೋ ಏನ್ ಕು. ಟುಂಬ ಜೊತೆ ಹೋಗಬೇಕಂತಿದೀರ.
ಆಚೆ ಕುಟುಂಬದವರು ಬಾ. ಇದಲ್ಲ ಇದಾಗ ಲಕ್ಕ ಒಂದೆ. ಸ್ನೇಹಿತರ ಜೊತೆಗೆ ಹೋಗ. ಬಕ್.
ಎಷ್ಟು ದಿನ ಹೋಗ್ತೀರಾ ಹೋದ್ರೆ.
ಹೋದ್ರೆ ನಾಲ್ಕ್ ದಿನ ಆದ್ರೂ ಆ ಬೇಕು ಹೋಗಕೆ.
ಹಾ ಹಾ. ಮತ್ತೆ ನಿಮಗೆ ತಿಂಡಿಯಲ್ಲಿ ಏನೇನು ಇಷ್ಟ ತಿಂಡಿಯಲ್ಲಿ.
ತಿಂಡಿಯಲ್ಲಾ ನನಗೆ. ಅನ್ನ ಬೇಳೆ ಬಾಳ ಇಷ್ಟ.
ಹ್ಮ್ ಹ್ಮ್. ನಿಮ್ಗ್ ಅಡಗೆ ಮಾಡಕ್ ಬರುತ್ತಾ.
ಅಡುಗೆ ಮಾಡಕೆ ಬರುತ್ತೆ ನಿಮ್ಗೆ.
ನಮ್ಗೆ ಸ್ವಲ್ಪ ಸ್ವಲ್ಪ ಬರುತ್ತೆ ಇವಾಗ ಇವಾಗ ಕಲಿತಾ ಇದಿನೆಲ್ಲಾ.
ಹೌದಾ.
ಹ್ಮ್.
ಹ್ಮ್ ಕ ಕಲಿಬೇಕಾ ನೀವಿನ್ನೂ.
ಅದೇ ಕಲಿತಾ ಇದ್ದೀವಿ ದಿನಾನು ಸ್ವಲ್ಪ ಸ್ವಲ್ಪ ಎಲ್ಲ ಕಲಿತಾ ಇದ್ದೀವಿ.
ಹೌದಾ.
ಹ್ಮ್ ಇವತ್ತಿನ್ ದಿನಾ ಎಲ್ಲಾ ಏನೇನ್ ಮಾಡಿದ್ರಿ.
ಹ್ಮ.
ಇವತ್ತಿನ ದಿನ ಎಲ್ಲಾ ಏನೇ.
ಇವತ್ತಿನ ದಿನ ಫುಲ್ ದಿನ ಕಾಲೇಜ್ ಇತ್ತು. ಇವತ್ತು.
ಹ್ಮ್ ಹ್ಮ್.
ನುಂಜಾಲಿಂದ ಸಾಯಂಕಾಲವರಗ್ ಕಾಲೇಜ್ ಇತ್ತು ಕಾಲೇಜಿಂದ ಬಂದು ಇಲ್ಲಿದ್ದೆ.
ಎಷ್ಟ ಗಂಟೆಗೆ ತೆರೆಯುತ್ತೆ ಕಾಲೇಜು.
ಕಾಲೇಜಾ.
ಹ್ಮ್.
ಹ್ಮ್ ಇವ. ದಿನ ಒಂದೊಂದು. ಸಮಯ ಇರುತ್ತೆ.
ಹ್ಮ್.
ಹ ಇವತ್ತು ಅಷ್ಟೇ ಇವತ್ತು ಗುರುವಾರ ಗುರುವಾರ ಮಂಗಳವಾರ. ಹ್ಮ್ ಸಂಜೆ ಅವರಿರಿಗೆ ಇರ್ತ.
ಹ್ಮ್ ಹ್ಮ್ ಅಂದ್ರೆ ಎಷ್ಟ ಗಂಟೆಗೆ ಓಪನ್ ಆಗಿತ್ತು ಅಂತ ಕೇಳ್ತಾ ಇರೋದು.
ಎಷ್ಟ ಗಂಟೆಗೆ.
ಕಾಲೇಜಿಗ್ ಹೋಗಿದ್ರಿ ನೀವು ಅಂತ ಕೇಳ್
ನಾವ ನಂಟೂುವರೆಗ್ ಮುನ್ ಮುಂಜಾನೆ ಎಂಟುವರೆಗೆ ಕ್ಲಾಸ್ ಆರಂಭ ಆಗುತ್ತೆ.
ಹ್ಮ್ ಮುಗ್ಯೋದು.
ಮುಗ್ಯೋದು ಇವ್ ಇವತ್ತು ನಾಲ್ಕುವರೆಗೆ ಮುಗಿದಿದೆ.
ಓಹ ಅಲ್ಲಿವರ್ಗೂ ಅಲ್ಲೇ ಕೂತಿದೀರ ಹಂಗಾದ್ರೆ.
ಹ್ಮ್ ನಾಲ್ಕವರೆಗೆ ವರಗು ಅಲ್ಲೇ ಕಾಲೇಜಲ್ಲೆ ಇದ್ದೆ.
ಬೆಳಿಗ್ಗೆ ಏನ್ ತಿನ್ಕೊಂಡ್ ಹೋಗಿದ್ರಿ ಮತ್ತ ಆಸ್ಟ್ಲಲ್ಲಿ.
ಹ ಬೆಳಗ್ಗೆ ಮಾಡಿದ್ರು ಬೆಳಗ್ಗೆ ಆದ್ರೆ ಸಮಯ ಇರ್ಲಿಲ್ಲ ಬಸ್ ಮಿಸ್ ಆಗ್ತಿತ್ತು.
ಹ್ಮ
ಹ್ಮ್ ಡೈರೆಕ್ಟ್ ಆಗ್ ಹೋಗ್ ಹೋಗ್ಬಿಟ್ಟೆ.
ತಿಂದಿಲ್ಲ ಹಂಗಾದ್ರೆ ಹಂಗೆ ಹೋಗ್ಬಿಟ್ಟಿದ್ದೀರಾ.
ಹ್ಮ್ ಹೌದು.
ಓ ಮತ್ತೆ ಹೊಟ್ಟೆ ಹಸಿಲಿಲ್ವಾ ನಿಮ್ಗೆ.
ಹ್ಮ ಎ ಎಲ್ಲ ಎಲ್ಲ ಲೋಗಿ. ಒಂದು ಇನ್ನೊಂದ್ ಹದ್ನೈದ್ ನಿಮ್ಷ್ ಸಮಯ ಇತ್ತು ಟೀ ಕುಡ್ಕೊಂಡ್ ಹೋಗಿ.
ಓ ಟೀ ಅಂದ್ರೆ ನಿಮ್ಗ ಅಷ್ಟ ಇಷ್ಟ ಚಾ ಅಂದ್ರೆ.
ಹ್ಮ್ ಹೌದು.
ಹ್ಮ್ ಹ್ಮ್ ದಿನಕ್ ಎಷ್ಟು ಸರಿ ಕುಡಿತೀರಾ ಹಂಗಾದ್ರೆ.
ದಿನಕ್ಕೆ ಎರಡು ಎರಡಿಲ್ಲ ಮೂರ್ ಸರಿ.
ಓ ಹೂ ಹೋ ಅಷ್ಟೊಂದ್ ಕುಡಿತೀರಾ ಹಂಗಾದ್ರೆ ನೀವು.
ಹ್ಮ್ ಯಾವಾಗೋ ಒಮ್ಮೆ ಇವತ್ ನೋಡಿ ಇವತ್ ಭಾಳ ಕುಡ್ದಿದ್ದೀನಿ.
ಹ್ಮ್
ಇವತ್ ಆರ್ ಆ ಸುಮಾರ್ ಆರ್ ಸದೆ ಕುಡ್ದ್ ಬಿಟ್ಟಿದೀವಿ.
ಯಪ್ಪ ಆರ್ ಗ್ಲಾಸು ಆರ್ ಲೋಟ ಚಾ ಕುಡಿದ್ರೆ ಎಲ್ಲಿಗ್ ಹೋಗ್ಬೇಕು ಮನುಷ್ಯ.
ಹೆ ಕೊ ಮತ್ ಯಾಕೊ ಭಾಳಮ್ ಎಕ್ಸಾಮು. ಬಾಳ ಆಯ್ತು ಇವತ್ತು.
ಹ್ಮ್ ಹ್ಮ್ ಮಧ್ಯಾಹ್ನ ಏನ್ ತಿಂದ್ರಿ ಹಂಗಾದ್ರೆ ಊಟ
ಮಧ್ಯಾಹ್ನ ಅಲ್ಲಿ ನಮ್ ಫ್ರೆಂಡ್ ಚಪಾತಿ ತಂದಿದ್ದ
ಹ್ಮ್
ಚಪಾತಿ ಮತ್ತೆ ಇದು ಹ್ಮ್. ಕಾಳ್ ತಂದಿದ್ದಾ. ಹ್ಮ ನಾನ್ ಕಾಳು ಅಂದ್ರೆ ಅಷ್ಟ್ ಇಷ್ಟ ಇಲ್ಲ ಸುಮ್ನೆ ಸ್ವಲ್ಪ ಚಪಾತಿ ತಿಂದು ಅರ್ ಅರ್ಧ ಏನ್ ತಿಂದೆ ಅಷ್ಟೇ ಮತ್ತೆ ಟೀ ಕುಡ್ಕೊ ಮನ್ನೆ ಹೋಗಿ.
ಯ ನಿಮ್ ಮನೇಲಿ ಇದ್ರೆ ಚಪಾತಿ ಎಷ್ಟ ತಿಂತೀರಾ.
ಮನಲ್ಲಿದ್ರ ಅ. ಮನೇಲ್ ಇದ್ರು ಚಪಾತಿ ತೆ ಒಂದ್ ಮೂರ್ಯಿಲ್ಲ ನಾಲ್ಕ್ ತಿಂತೀನಿ ಅಷ್ಟ್.
ಚಪಾತಿ ತಿಂದು ಮೂರ್ ಚಪಾತಿ ತಿಂದು ಮತ್ತೆ ಅನ್ನ ತಿಂತಿರಾ
ಇಲ್ಲ ಇಲ್ಲ ಇಲ್ಲ ಚಪಾತಿ ಜಾಸ್ತಿ ಜನವು
ಹ್ಮ್ ಮುದ್ದೆ ಅದೆಲ್ಲ ಹಾ ಹೇಳಿ
ತ್ತೆ ಆದ್ರೆ ನಾಲ್ಕು ಮೂರ್ ಇಲ್ಲ ನಾಲ್ಕು ತಿಿಂದ ನಾಲ್ಕು ಚಪಾತಿ ತಿಂದ್ರೆ ಊಟ ಮಾಡಲ್ಲ ಮತ್ತೆ
ಹ್ಮ್ ಹ್ಮ್ ಹ್ಮ್ ಇಡ್ಲಿ ಆದ್ರೆ ಎಷ್ಟ್ ತಿಂತರಾ
ಇಡ್ಲಿ ನಾಲ್ಕರಿಂದ ಐದು ಐದು ಮಾಕ್ಸಿಮಂ ಐದು ಅಷ್ಟೇ
ಹ್ಮ್ ಹ್ಮ್
ನೀವು
ನಾವ್ ಇಡ್ಲಿ ಆದ್ರೆ ಮೂರ್ ತಿಂತೀವಿ ಚಪಾತಿ ಆದ್ರೆ ಎರಡು ತಿಂತೀವಿ
ಹೌದು ಊಟ ಇದು ಮಾಡ್ತೀರಾ ಅದಾಗಿಂದ ಚಪಾತಿ ತಿಂದು
ಸ್ವಲ್ಪ ಆದ್ರೂ ಬೇಕೇ ಬೇಕು
ಹಾ ಹೌದಾ
ಹ್ಮ ಹ್ಮ
ಮತ್ತೆ ನಿಮಗೆ ಇಡ್ಲಿ ಇದ್ರೆ ಒ ಹಿಲೆ ವ ಕೂ ಚಪಾತಿಗಿದೆ ಪಲ್ಯ ಮಾಡ್ಬೇಕು ಅಂತ ಏನಾದ್ರೂ ಇದ್ಯಾ
ಇಲ್ಲ ಇಲ್ಲ ಇಲ್ಲ ಆ ತರ ಏನೆಲ್ಲ ಹ್ಮ್ ಹ್ಮ್ ಚಪಾತಿ ಯಾವ್ದ ಕಾಳು ಬಿಟ್ಟು
ಹ್ಮ್ ಹ್ಮ್ ಮಲ್ಗದೆಷ್ಟ ಗಂಟೆಗ ಮಲಗ್ತೀರಾ ನೀವು
ಮಲ್ಗೋದು ಹನ್ನೆರಡುವರೆ ಒಂದು ಗಂಟೆ ಆಗುತ್ತೆ ಹ ಕೆಲವೊಮ್ಮೆ ಆವಾಗ ಹ ಬಾಳ ಕ್ರೀಡೆ ಆಗಿ ಸುಸ್ತು ಆದ್ರೆ ಜಲ್ದಿ ಮಕ್ಕೊಂತಿವಿ
ಹ್ಮ್ ಹ್ಮ್ ಎದ್ದೇಳದು
ಹ್ಮ್ ಮುಂಜಾನೆ ಆರವರಿ ಆರು ಗಂಟೆ ಆರೂವರೆ ಆಗುತ್ತೆ
ಹ್ಮ್ ಹ್ಮ್ ಹಂಗೆ ಎಲ್ಲರ ನಿಮ ಕೊಠಡಿಯಲ್ಲಿ ಇರೋರೆ ಎಲ್ಲರೂ ಮಲ್ ಗ್ ಹನ್ನೆರಡು ಗಂಟೆ ಒಂದ್ ಗಂಟೆಗೆನಾ
ಇದ್ದ ಮಲಗ್ತಾರೆ ಇನ್ನೇನ್ ಇವಾಗ ನನ್ನ ಹದಿನೈದು ನಿಮಿಷ ಬಾಳ ಜನ ಮಲ್ ತ್ತರವ
ಓ ಹಂಗೆ
ಇಬ್ರು ಮೂವರು ಅಷ್ಟೇ ಉಳ್ಕೊಂತಾರೆ ಓದೋದು ಉಳ್ಕಿದೆಲ್ಲ ಮಲ್ಕೊಂತಾರೆ ಫೋನ್ ನೋಡ್ಕೋಂತ ಬ ಬಿದ್ದಿರ್ತಾರೆ
ಓ ಹಂಗೆ ನೀವೆ ಎಷ್ಟ ಎಷ್ಟ ಎಷ್ಟು ಗಂಟೆ ನೋಡ್ತ ತೀರ ನೋಡ್ದ್ರೇ
ನ ರಜೆ ಏನ ತನಕ ಅದನೇ ಮಾಡೋದು ಕೆಲ್ಸ ರಾತ್ರಿ ಎಲ್ಲ
ರಾತ್ರಿ ಎಲ್ಲ ಅದನ್ನೇ ನೋಡ್ತೀರಾ
ನಾ ರಜೆ ಏನಲ್ ಇದ್ರೆ ರಜೆ ಇರ್ಲಿಿಕ್ರೆ
ಹ್ಮ್
ನಿಮ್ ಜಲ್ದಿ ಮಾಡ್ಬೋದು
ಹ್ಮ್ ಸರಿ ಹೇಳಿ ಇನ್ನೇನ್ ಮಲ್ಗನ್ ಹಂಗಾದ್ರೆ ಹ್ಮ್ ಹ್ಮ್